ಹಲೋ. ಯಾಕ್ ಕಾಲ್ ಕಟ್ ಮಾಡಿದೆ ಯಾವ್ದನ ಕಾಲ್ ಬಂತ.
ಹಾ ಯಾವ್ದೋ ಕಂಪ್ನಿ ಕಾಲ್ ಬರ್ತಾ ಇತ್ತು. ಅದೇ ನೋಡ್ ತಾ ಇದ್ದೆ.
ಹೌದಾ.
ಹ್ಮ್ ಹೇಳಿ ಅಕ್ಕ.
ಹ್ಮ್ ಹೇಳಿ ಇವಾಗ ನೀನ್ ಏನಾದ್ರು.
ಇದೇನೋ ಹೇಳ್ತಿದ್ರಿ ಅಲ್ಲ.
ಏನ್ ಅದೇ ಈವೆಂಟ್ಗೆಲ್ಲ ಬರ್ತಿದ್ದೆ ಅಂತ ಹೇಳ್ದೆ.
ಹಾ.
ಕಡೆನೆೇ ಮಾಡ್ತಾ ಇದ್ದವರು.
ಹಾ.
ಅಲ್ಲೇ ಬರ್ತಾ ಇದೆ ಈವೆಂಟಿಗೆ ಅಲ್ಲ ಜಾಸ್ತಿ ಇಂದೂಪೂರ್.
ಇಂದೂಪೂರಾ.
ಆಮೇಲ್ಅಲ್ಲೇ ಬರ್ತಾ ಇದಿದ್ ಇಲ್ಲಿ ಈ ಕಡೆ ಮಾಗಡಿ. ಅಲ್ಲಿ ಇಂದು ಪುರ್ ಗೌರಿಬಿದ್ನೂರ ಇವೆ ಮೂರೇ ಜಾಸ್ತಿ ಬರ್ತಾ
ಗೌರಿಬಿದನೂರಿಗೆಲ್ ಬರ್ತಿದ್ರಿ.
ಅಲ್ಲಿ ಗೌರಿಬಿದ್ನೂರಾಗ್ ಒಂದು ಚೌಟ್ರಿ ಒಳಗಡೆ ಐತೆ.
ಸುಮಂಗಲಿನಾ.
ಸುಮಂಗಲಿ ಅಲ್ಲ ಒಂದ್ಸತಿ ರೋಡ್ ಸೈಡ್ ಇರೋದ್ರಾಗ ಒಂದ್ಸರ್ತಿ ಮಾಡಿದ್ದೆ.
ಹಾ.
ಇನ್ನ ಇಂದೂಪುರು ವಾಸವಿ.
ಹಾ.
ಅದೇ ಜಾಸ್ತಿ ಇಂದೂಪುರಲ್ಲಿ. ಗೌರಿಬಿದ್ನೋರಾಗ್ ಒಳಗಡೆ ಅದ್ಯಾದೊ ಒಂದ್ ಎರಡು ಸತಿ ಚೌಟ್ರಿ ಅಲ್ಲಿ ಬಂದಿದ್ದೆ.
ಹ್ಮ್.
ಇನ್ನೊಂದ್ಸತೀ ಅದೇ ಸರ್ಕಲ್ ಐತಲ್ಲ
ಹಾ.
ಇಂದೂಪುರ್ ಸರ್ಕಲ್ಲು ಗೌರಿ ಬಿದ್ನೂರಾಗೆ ಅಲ್ಲಿಳ್ದು ಇಂದು ಬಂದ್ರೆ ದೊಡ್ಡ ಚೌಟ್ರಿ ರೌಡ್ಸ್ ರೋಡ್ ಸೈಡಾಗೆ ಐತೆ ಗೊತ್ತಾ.
ಹ್ಮ್ ಇಲ್ಲ ಹೆಸ್ರು.
ಹೆಸ್ರು ನೆನ್ಪಿಲ್ಲ. ಅದ್ ಒಂದೇ ಸತಿ ಅಲ್ಲಿ ಮಾಡಿದೀವಿ. ದು ಇನ್ನೊಂದ್ ಎರಡ್ ಸತಿ ಒಳಗಡೆ ಐತೆ ಅದು ವಾಸವೀನೆ ಅನ್ಸುತ್ತೆ ಗೌರಿಬಿದ್ನೂರಗೂನು. ವಾಸವಿ ಇದ್ಯಾ. ವಾಸವಿ ಇದ್ಯಾ ಅಲ್ಲೂ ವಾಸವಿ ಇದೆ ಕರೆಕ್ಟ್.
ಹಾ.
ಬಿದ್ನುರಾಗೂ ಒಳಗಡೆ ಅದೇ. ಒಂತರ ಪೇಟೆ ಬೀದಿ ತರ ಐತಲ್ಲ ಒಳಗಡೆ.
ಹಾ ಹಾ ಹಾ.
ಒಳಗಡೆ ಇದೆ.
ಹ್ಮ್ ಅದ್ ಸುಮಂಗಲೀ ಆ ಕಡೆ ರೋಡುಗುಳಲ್ ಇನ್ನ ಇದಾವೆ ಅಷ್ಟು ಹೂ ಅದೊಂದೆ ಗೊತ್ತಿರೋದ್.
ಜಾಸ್ತಿ ಇಂದೂಪುರ ಬತ್ತಾ ಇದ್ದಲ್ಲಿ ವಾಸವಿ ಇದೆಯಲ್ಲ ಅಲ್ಲಿ ಬರ್ತಾ ಇದ್ದೆ. ಅವಣ್ಣನ್ ಕೆಲ್ಸ ಬಿಟ್ಟೆ.
ಹ್ಮ್. ಅದ್ ಎಷ್ಟ್ ವರ್ಷ ಮಾಡಿದ್ ರಿ
ಅದು ಕಂಟಿನ್ಯೂಸ್ ಆಗ್ ಮಾಡ್ದೆ ನಾನ್ ಅಲ್ಲಿ ಅಮೆಜಾನ್ ಮಾಡ್ಕೊಂಡು ಇದು ಮಾಡ್ಕೊಂಡೆ ನಾನು ಮೂರ್ ನಾಲ್ಕ್ ವರ್ಷ. ಅಮೆಜಾನ್ ಪಾರ್ಟ್ ಟೈಮ್ ಮಾಡ್ ಕೊಂತಾ ಇದ್ದೆ ಅವಾಗ ನಾನ್ ಟೋಟಲ್ ಅಮೆಜಾನ್ ಅಲ್ಲಿ ಐದು ವರ್ಷ ಮಾಡಿದಿನಿ.
ಹಾ.
ಹು ಏನಿಲ್ಲಾ ಅಂದ್ರು ಮೂರುವರ್ ವರ್ಷ ನಾಲ್ಕು ವರ್ಷಾ ಪಾರ್ಟೈಮ್ ಮಾಡ್ಕಂಡೆ ನಾಲ್ಕ್ ಅವರ್ ಬುಕ್ ಮಾಡ್ಕೊಂಡ್ ಹೋಗೋತರ.
ಹಾ.
ಅದ್ರ ಜೊತೆಗೆ ಬೆಳಗಿಂದ ಯೋಳರಿಂದ ಹನ್ನೊಂದ್ ಗಂಟೆಗೆ ಬುಕ್ ಮಾಡ್ಕಣೇನು. ಅದ್ ಮಾಡ್ ಕೊಂಡು ಈವ್ನಿಂಗ್ ಇವೆಂಟ್ ಇತ್ತು ಅಂದ್ರೆ ಈವೆಂಟ್ಗೆ ಹೋಗ್ಬಿಡೇನು. ಆತರ ಮಾಡ್ಕೊಂತ ಇದ್ದೆ. ಅದಾದ್ಮೇಲೇ ಬೋನ್ನೂ ಓನಾಗೂ ಮಾಡ್ಕೊಂತ ಇದ್ದೆ.
ಹಾ.
ಹುಡ್ಗೀರ್ ಕೈ ಕೂಡದ್ ಜಾಸ್ತಿ ಆಗ್ಬಿಟ್ರು. ಬರ್ ರ್ತಿವಿ ಅಂದ್ಬಿಟ್ಟು ಇವಾಗ್ ಡೇಟ್ ಹೇಳ್ತಿನಿ ಇಂತ ಡೇಟ್ ಇವೆಂಟ್ ಐತೆ ಅಂದರೆ ಸರಿ ಬರ್ತಿವಿ ಅನ್ನೋರು. ಇನ್ನ ನಾಳೆ ಇ ಐತಿ ಅನ್ವಾಗ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ ಹುಡ್ಗೀರ್ ಬರ್ತಾ ಇರ್ಲಿಲ್ಲ. ಇವಾಗಣ್ಣ ನಾಲ್ಕ್ ಜನಕ್ಕೆ ಹತ್ತು ಜನಕ್ಕೆ ಐದ್ ಜನಕ್ಕೇಳೋನು ಈಗ ನಾವ ಇಲ್ಲಿ ಮೂರ್ ಜನ ಇರೋರ್ ಮೂರ್ ಜನ ಹೋದ್ರೆ ಇನ್ ಇಬ್ರು ಕೆಲ್ಸ ಯಾರ್ ಮಾಡ್ತಾರೆ.
ಹ್ಮ್.
ನಂಗ್ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕ್ ಕಾಗೋಯ್ತು ಯಪ್ಪಾ ಓನ್ ಕೆಲ್ಸನೇ ಬೇಡ ಅನ್ಬಿಟ್ಟು ಬಿಟ್ಬಿಟ್ಟು ಅವಾಗ ಅಮೇಜಾನಲ್ಲಿ ಫುಲ್ ಟೈಮ್ ಕರದ್ರು ಅಂದ್ಬುಟ್ಟು ಹೋಗ್ ಜಾಯ್ನ್ ಆಗ್ಬಿಟ್ಟಿದ್ದ ನಾನು.
ಹಾ.
ಒಂದ ವರ್ಷ ಫುಲ್ ಟೈಮ್ ಮಾಡಿದೆ.
ಹ್ಮ್.
ಅಷ್ಟೇ ಹೊತ್ಗೆ ಅದ್ಕಿಂತ ಮುಂಚೆ ಹೋಮ್ ಗಾರ್ಡನೂ ಮಾಡ್ಕೊಂಬಿಟ್ಟಿದ್ದೆ. ಅದೆಲ್ಲ ಆದ್ಮೇಲೆ ಫುಲ್ ಟೈಮ್ ಆ ಹೋಮ್ ಗಾರ್ಡ್ನು ಪಾರ್ಟ್ ಟೈಮ್ ಮಾಡ್ ಕೊಂಡೆ ಮಾಡಿದ್ದು. ಅಮೆಜಾನ್ನಲ್ಲಿ. ಅದೂ ಡ್ಯೂಟಿ ಇಲ್ಲ ಅನ್ಬಿಟ್ಟು ಅಮೆಜಾನ್ಗೆ ಜಾಯ್ನ್ ಆಗೋದೆ.
ಹ್ಮ್.
ಅಮೆಜಾನ್ ಫುಲ್ ಟೈಮ್ ಜಾಯ್ನ್ ಮಾಡ್ಕೊಂಡು ಹೋಮ್ಗಾಡ್ ಕೆಲ್ಸನ್ನು ಕಳಕಂಡೆ.
ಹಾ.
ಹಂಗೊ ಹಿಂಗೊ ಮೊನ್ನೆ ಕರ್ದಿದ್ರು.
ಹಾ ಓಮ್ ಗಾರ್ಡ್ ಕೆಲ್ಸಕ್ ಹಾ ಹಾ.
ಏನ್ ಹೇಳಿದ್ರು ಗೊತ್ತಾ ಸರ್ ನನ್ಗೆ ಮದುವೆಯಾಗಿ ಪ್ರೆಗ್ನೆಂಟ್ ಬರಕ್ ಆಗಲ್ಲ ಅದಿಕ್ಕೆ ನಿಂದಕ್ಕೆ ಬಂದ್ ಲೆಟರ್ ಕೊಟ್ಬಿಟ್ ಹೋಗಿ ಇಲ್ಲಾಂದ್ರೆ ಟರ್ಮಿನೇಟ್ ಮಾಡ್ತಾರೆ ಅಂದ್ರು.
ಹಾ.
ನಿಮ್ಮಣ್ಣ ಸರಿ ಹೋಗು ಅಂತ ನೈಟ್ ಎಲ್ಲ ಹೇಳ್ದವ್ರು ಬೆಳಿಗ್ಗೆ ಎದ್ ಕೇಳಿದ್ರೆ, ಏನು ಬೇಡ ನೀನ್ ಮನೆಗೆ ಇರು. ಹೋಗ ಅವತ್ ಲೆಟರ್ ಆದ್ರೂ ಕೊಟ್ಟು ಬಂದೀ
ಹಾ.
ಆ ಕೆಲ್ಸನಾದ್ರೂ ಉಳಿದು ಡಿಲಿವರಿ ಆದ್ಮೇಲ್ ಬೇಕ್ರೆ ಅದನ್ನ ಡ್ಯೂಟಿ ಹಾಕಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಆ ಡ್ಯೂಟಿನಲ್ಲಿ ಏನ್ ಬೇಜಾರು ಅಂದ್ರೆ ಸ್ಪೆಷಲ್ ಡ್ಯೂಟಿ ಅಂತ ಹಾಕ್ತಾರಲ್ವಾ ಅದು ಸು ತೊಡಕ್ಕಾಗಲ್ಲ ನಾ ನನ್ಗೆ ಅದೊಂದೇ ಬೇಜಾರು.
ಹಾ.
ಇವಾಗ ನಾವು ಡ್ಯೂಟಿ ಹಾಕ್ಸ್ಕೊಂಡ್ಬಿಟ್ರೆ ಬಿಡು ಬೆಳಗ್ಗೆ ಅ ಮಾಮೂಲಿ ಶಿಫ್ಟ್ ಹಾಕುದ್ರು ಬೆಳಗ್ಗೆಯಿಂದ ಮಧ್ಯಾಹ್ನ ಅಥ್ವಾ ಜನರಲ್ ಮಾಡ್ಕೊಂಡ್ ಮನೆಗ್ ಬಂದ್ಬಿಡ್ಬಹದು.
ಹಾ.
ಈ ಸ್ಪೆಷಲ್ ಡ್ಯೂಟಿ ಅಂತ ಇದ್ದಾಗ ಕರಿತಾರೆ. ಒಂದು ಸ್ಟೇಷನ್ ಸುತ್ ತ್ತುಸಲ್ಲ ಅಲ್ಲಿ.
ಹಾ ಹಾ.
ಫಸ್ಟ್ ಒಂದ್ ಸ್ಟೇಷನ್ ಕರಿತಾರ. ಅಲ್ರಿ ಫೋರ್ಟ್ ಆಗ್ಬೇಕು ಅಲ್ಲಿಂದ ಇನ್ನೊಂದು ಸ್ಟೇಷನ್ ಕಳಿಸ್ತಾರೆ. ಸರಿನಾ ಆ ಸ್ಟೇಷನ್ಗೊಗ್ ಅಲ್ಲಿ ರಿಪೋರ್ಟ್ ಆದ್ರೆ ಅಲ್ಲಿ ಡಿವೈಡ್ ಮಾಡಿ ಇನ್ನೊಂದು ಸ್ಟೇಷನ್ ಕಳಸ್ತಾರೆ.
ಹ್ಮ್.
ಆಮೇಲೆ ಅಲ್ಲಿಂದ ಇನ್ನೊಂದು ಸ್ಟೇಷನ್ಗೆೋದ್ರೆ ಅಲ್ಲಿ ಡ್ಯೂಟಿಗುಳ ಹಾಕದು ಮೂರ್ ಮೂರ್ ಸ್ಟೇಷನ್ ದಿಸಕ್ ಸುತ್ತಬೇಕು ಅಂದ್ರೆ ಲೆಕ್ಕ ಹಾಕು.
ಹಾ ಹಾ.
ತೆರಬಿಡು ಒಂದ ಒಂದೆ ಹತ್ರನೇ ಡಿವೈಡ್ ಮಾಡಬಿಟ್ಟು ಒಂದೇ ಹತ್ರ. ಡ್ಯೂಟಿ ಹಾಕ್ಬಿಟ್ರೆ ಬೇಜಾರಾಗಲ್ಲ. ಹಿಂಗ್ ಸುತ್ತೂಸಿ ಸುತ್ತೂಸಿ ಡ್ಯೂಟಿ ಹಾಕ್ತಾರಾ ಅದು ಕಾಯಸದ್ ಬೇರೆ. ಈ ಫಸ್ಟ್ ಹೋದ್ರೆ ಅಲ್ಲೊಂದ್ ಎರಡು ಅವರ್ ಕಾಯ್ಸ್ತಾರೆ ಆ ಶಷ್ಯನಿಗೆ ಅಲ್ಲಿ ಕಾಯಸ್ಬಿಟ್ಟು ಇನ್ನೊಂದ ಶಷನ್ ಕಳಿಸ್ತಾರೆ ಅಲ್ಲೊಂದ ಎರಡ್ ಅವರ್ ಕಾಯಸ್ತಾರೆ ಸರಿ ಅವ್ರ ಅಲ್ಲಿ ಡಿವೈಡ್ ಮಾಡಿ ಇನ್ನೊಂದ ಸ್ಟೇಷನ್ಗೆ ಅವರು ಅಲ್ಲೊಂದ್ ಎರಡು ಅವರ್ ಕಾಯಿಸಿ ಡ್ಯೂಟಿಗುಳ ಪಾಯಿಂಟ್ ಹೇಳ್ತಾರೆ.
ಹಾ ಹಾ
ಆಮೇಲೆ ಆ ಪಾಯಿಂಟ್ ನೋಡ್ಕೊಂಡು ನಾವು ಮನೆಗುಳಗ್ ಹೊಗ್ಬೇಕು ತಿರಾ ಮಾರನೇ ದಿವ್ಸ ಡ್ಯೂಟಿ ಅಲ್ಲಿಗೆ. ಅಪ್ಪಾಯಂಟ್ ಆದ್ರೂಬೇಕು. ಅದು ಬೇಜಾರ ಅಷ್ಟೆ ಆದ್ರ ಸುತ್ತ. ಇನ್ನೇನಿಲ್ಲ.
ಇಷ್ಟೊಂದ ಕೆಲ್ಸ ಇರ್ತಾರ.
ಹ್ಮ್ ಅದೇ ಸ್ಪೆಷಲ್ ಡ್ಯೂಟಿ ಇದ್ರೆ ಸುತ್ತುಸ್ತಾರೆ ಅಷ್ಟೇ ಅದೇ ಹಿಂಸೆ. ಮಾಮೂಲಿಲ್ಲಿ ಡ್ಯೂಟಿಗಳ ಹಾಕ್ ಪುಟ್ರೆ ನಮ್ಮ ಡ್ಯೂಟಿ ಹೋಗ್ತೀವಾ ರಿಪೋರ್ಟ್ ಆಕ್ತಿವ್ ನಮ್ಮ ಡ್ಯೂಟಿ ಹೋಗಿ ಮುಗಿಸ್ಕೊಂಡು ಮನೆಗೆ ಬರ್ಬೋದು.
ಹ್ಮ
ಆತರ.
ಹ್ಮ್
ಪಪ್ ಪುಂ ಒಂದು ಕಾಕಿ ಬಟ್ಟೆ ಆಕ್ತಿದ್ದ. ಅನ್ನದೊಂದು ಇದಿತ್ತು.
ಹಾ
ಏನ್ ಮಾಡದು. ಸುಮ್ನೆ ಯೂನಿಫ್ ಒರ್ಸ್ ಗಂಟಿದಿದ್ದು ವೇಸ್ಟ್ ಆಯ್ತು ನಂದು.
ಉಫ್ ಹೌದಾ.
ಹ್ಮ್ ನಾವು ಅಲ್ಲೇ ಬಿಟ್ಟು ಬಂದೀನಿಮಾ ಅಮ್ಮಾ ಅಮ್ಮನೇಶ್.
ಹಾ ಅದ್ ಇವಾಗ್ಲೂ ಇದಿಯಾ.
ಹ್ಮ್ ಯೂನಿಫಾರ್ಮ್ ಇದೆಯಲ್ಲ.
ಹ್ಮ್.
ಅಂದ್ರೆ ಅದ್ರಲ್ಲಿ ಏನೇನ್ ಚೇಂಜ್ ಇದೆ ಅಂದ್ರೆ. ಈ ಹ್ಯಾಂಡಲ್ ಲೋಗೋ ಬರುತ್ತೆ. ತ್ತ ಗೊತ್ತಾ.
ಹಾ
ಅದ್ರ ಅವರದು ಪೋಲಿಸ್ ಅವರದು ಗರುಡ ಬರುತ್ತೆ ಸಿಂಗಲ್ ಗರುಡ. ಬರುತ್ತೆ. ಬಟ್ ನಮ್ದು ಪಾರಿವಾಳ ಎರಡು ಬರುತ್ತೆ ಈ ಬಜುದ್ ಮೇಲ್ ಬರೋದು. ಆಮೇಲೆ ಬಟ್. ಬಟನ್ ಅವ್ರದು ಸಿಲ್ವರ್ ಬಟನ್ ಬರುತ್ತೆ.
ಹಾ
ಶರ್ಟ್ ಅಲ್ಲಿ ನಮ್ದು ಮಾಮೂಲಿ ಕಾಕಿದೆ ಬಟನ್ ಹಾಕಿಸ್ಕೊಬೇಕು ನಾರ್ಮಲ್ ಬಟಾನ್.
ಹ್ಮ್
ಆಮೇಲೆ ಬೆಲ್ಟು ಅವ್ರದುು ಬ್ಲ್ಯಾಕ್ ಬರುತ್ತೆ ಪಿ ಸಿ ಗಳದು.
ಹಾ
ನಮ್ದು ಗ್ರೇ. ಆ ಬೆಲ್ಟ ಅಲ್ಲೂನು. ಸಿಂಬಲ್ ಬಂದು ನಮ್ದು. ಪರಿವಾಳ ಅವ್ರದುು ಗರುಡ ಬರದು.
ಹ್ಮ್
ಅದ್ರಲ್ಲಿ ಗೊತ್ತಾಗಬಿಡುತ್ತೆ. ಇವರು ಹೋಮ್ ಗಾರ್ಡು ಅವರು ಪಿ ಸಿ ಅಂತ.
ಹ್ಮ್
ಹ್ಮ. ಹಾ ಬ ಶೋಡರ ಬ್ಯಾಡ್ಜ. ಅವರು ಪಿ ಸಿ ಗಳು ಹಾಕಲ್ಲ. ನಮ್ಗೆ ಹೋಮ್ ಗಾರ್ಡ್ ಅಂತ ಬ್ಯಾಡ್ಜ್ ಬರುತ್ತೆ.
ಬರುತ್ತಾ ಹ್ಮ್.
ಅಷ್ಟೇ ಇನ್ನೇನು ಚೇಂಜಸ್ ಇಲ್ಲ.
ಹ್ಮ್ ರಾತ್ರಿಗೆ ಅಡಗೆ ಮಾಡ್ಬೇಕಾ.
ಅದೇ ಸಾಂಬಾರ ಇರ್ಬೋದು ಸ್ವಲ್ಪ. ಆಮೇಲೆ ಸ್ವಲ್ಪ. ಚಿಕನ್ ಸಾಂಬಾರ ಇದೆ.
ಹ್ಮ.
ಏನ್ ಮಾಡ್ತಾರ ನೋಡೋಣ.
ಏನ್ ಸಾಂಬರ್ ಇದೆ.
ಎಣ್ಗಾಯ್ ಮಾಡಿದ್ರು ಬೆಳಿಗ್ಗೆ.
ಗೊಜ್ಜಿ ತರ ಮಾಡಿದ್ರ ಸಾಂಬಾರ್ ಮಾಡಿದ
ಗಟ್ಟಿನೇ ಮಾಡಿದ್ದಾರೆ ಸಾಂಬಾರೇ ಗಟ್ಟಿಗೆ ಮಾಡಿದ್ದಾರೆ.
ಹೌದ.
ಅ ಈವನಂಗ. ಚಪಾತಿ ಮಾಡೋಣ ಅಂತ ಇದ್ರು. ಚಿಕನ್ ಬೇರೆ ಇದಲ್ಲ ಫ್ರೈ ಚ ಆಫಾತಿ ಮಾಡೋಣ ಅಂತಿದ್ರು ಏನ್ ಮಾಡ್ತಾರ ಗೊತ್ತಿಲ್ಲ.
ಹ್ಮ
ನೋಡ್ಬೇಕು
ನೀವ ಇವಾಗ ಆರಾಮಾಗಿದ್ದೀರಾ. ಕ
ಹ್ಮ್ ನಾನ್ ಆರಾಮಾಗಿದ್ದೀನಿ ಅದೇವಾಗ ಹಂಗ ಹಂಗ ಕೆಲಸ ಮಾಡ್ತೀನಿ ಮಧ್ಯಾಹ್ ಟೈಮ್ ಪಾತ್ರ ಹೊಜ್ಕೊಂತೀನಿ. ಕೆಲವ ಟೈಮ್. ಕಸ ಗುಡ್ಸೆ ಕಸ ಗುಡ್ಸಕ್ ಆಗಲ್ಲ ನನಗೆ ಸೊಂಟ ಹಂಗೆ ನೋವ್ವು ಬಂದಬುಡುತ್ತೆ. ಹಿಲ್ಕಿ ಬೂಟೆನ ಸ್ವಲ್ಪ. ಕತ್ತದೆ
ಹಾ
ಕೆಲವು ಟೈಮ ನಾನ್ ಬಿ ಚಾಕನದ್ ಬಟ್ಟೆ ನಾನೇ ಒಗ್ದ ಹಾಕೊಂಬಡ್ತನಿ. ಅವ್ರಗ್ ಬಿಡಲ್ಲ. ಅದ ಹೇಳದ್ ನಲ್ ಅವ್ರ. ಮಾವ ಅವತ್ತಂಗಂದಗಿಂದ.
ಹ್ಮ್
ನಾನಿ ಇವಾಗಿದ ಇದ ಹಾಕ್ ಬಿಡ್ತೀನ ನನ್ನ ಅದು ಹಿಂಗ್ ಬ್ರಷ್ ಮಾಡುವಾಗ ಹಿಂಗೆ ಬಗ್ಗಿ ಎದ್ದು ಬಗ್ಗಿ ಎದ್ದು ಮಾಡ್ಬೇಕಲ್ಲ ಕೂ ಕತ್ಕೊಂಡು ಅವಾಗ. ಚೊಕ್ ಹೊಡಿತದೆ ಹೊಟ್ಟೆ ಕಿಬ್ಬೋಟ್ಟೆ. ಅದೊಂದು ಭಯ ಅಷ್ಟೇ ನನ್ಗೆ.
ಹಾ
ನಿಂತ್ಕೊಂಡು ಹೋಗೆದಾದ್ರೆ ಏನು ಅನಸಲ ಈಗ ಕೂತ್ಕೊಂಡಿರ್ತಿನಿ ಅಲ್ಲ ಚೇರ್ ಮೇಲೆ.
ಹಾ
ಹಿಂಗ್ ಬಗ್ಗೆ ಉಜ್ಬೇಕಲ್ಲಾ. ಬಗ್ಗಿ ಎದ್ದು ಬಗ್ಗಿ ಎದ್ದು ಆತದಲ್ಲ ಹೊಟ್ಟೆತವ.
ಹ್ಮ್
ಅದೊಂದು ಪ್ರಾಬ್ಲಮ್ ಆತದೆ ಅಂಗ ನನ್ ನಾನೇ ಹೊಕಂತೀ ಒಂದ್ ಜತಿ ಎಲ್ಲ ಅವವಾಗಿಂದಾಗ ಬಿಚ್ಚಾಕಿದ್ಕ್ಕಂಬಿಡ್ತೀನಿ.
ಹ್ಮ್
ಆಗಲ್ಲ ಅಂದಿದ್ದ ದಿವಸಕ್ಕೆ ಮಾತ್ರ ಆ ಅವ್ರ್ ಕೈ ಹೊಗಿಯಾಕ್ಕೊಡ್ತೀನ ಅಷ್ಟೆ.
ಹ್ಮ
ಸುಮ್ನೆ ಯಾಕೆ.
ಒಂದ್ ವಾಷಿಂಗ್ ಮಿಷಿನ್ ತಗೊಳಿ ಅಕ್ಕ.
ತಗೊಂಬೇಕು ಟಿ ವಿದು ಇ ಎಂ ಐ ಐತೆ ಇ ಮೊನ್ನೆ ನಂದು ಮೊಬೈಲ್ ಕೊಡ್ಸೋವ್ರೆ.
ಹ್ಮ ಅಲೆಕ್ಸಾ.
ಅದಕ್ಕೆ
ಹ್ಮ
ಹ ಇವ್ರ್ದ ಅಮೌಂಟ್ ಆಗ್ಬಿಟ್ರೆ.
ಹ್ಮ
ಕಸ್ಕೊಟ್ಟೆ ತಗೋಬೀಡನಾ ಅಂತ. ಅದು ಪೇಟ್ನಾ ಸುಮ್ನೆ ಇ ಎಂ ಐ ಬೇಡ ಇಯ್ಯಪ್ಪನ ತಲೆ ಮೇಲೆ ಸಾಲ ಬೇಡ ಅಂತ.
ಹ್ಮ್
ಬರೋ ಪೇಮೆಂಟ್ಗೇ ಮನೆ ನಡ್ಸದೆ ಕಷ್ಟ ಆಗ್ತದೇ ಇ ಎಮ್ ಐ ಅದು ಇದು ಅಂತಂದ್ರೆ.
ಹ್ಮ್.
ಇನ್ನು ಒಂದು ವರ್ಷ ಅದೇ. ಮೊಬೈಲ್ದು ಇನ್ನ. ಎಂಟು ತಿಂಗಳಿಗೆ ಹಾಕ್ಸ್ಕೊಂಡಿದ್ವಿ.
ಹ್ಮ್
ಅದಿಕ್ಕೆ ನೇ. ಸಾಕು ಈ ಎಂ ಏ, ಆ ಅಮೌಂಟ್ ಬಂದ್ಬಿಟ್ರೆ ಒಡವೆ ಬಿಡಿಸಕೊಂಡು. ಸ್ವಲ್ಪ ಚಿಕ್ಕ. ಕ್ಕ ಪುಟ್ಟ ಒಂದು ಮೂರ್ ನಾಲ್ಕು ಮೂರು ಲಕ್ಷ ಸಾಲ ಅದೇ.
ಹೂಂ
ಅದನ್ನು ಕ್ಲಿಯರ್ ಮಾಡಿಕೊಂಡು ಒಂದು ವಾಷಿಂಗ್ ಮಿಷಿನ್ ತಗೊಂಡ್ರೆ ಅಮೌಂಟ್ ಉಳಿಯೋಲ್ಲ ಅದುನು.
ಹ್ಮ್ ಹೌದು
ಹ್ಮ್ ಏನ್ ಮಾಡದು.
ನಾನ್ ಕಾಫಿ ಕುಡಿಯಾಕ್ ಹೋಗ್ತೀನಿ. ಕ್ಕ ಆಮೇಲೆ ಮಾಡ್ತೀನಿ ಸರಿ ಅಕ್ಕ.